ಸರ
ಆರಾಮದಣ
ಹ ಸ ಹ ಕೇೇಳಸ್ತಾ ಇತ್ ಸ
ಕೇಳಿಸ್ತಾ ಇದ್ದೀಯ ಹ ಊಟ ಇದತೇನ್ರರಿ
ಹಾ ಇಲ್ಲ ಸರ್ ಮಾಡ್ಬ ನಿಮ್ದು ಹಾ ಬೇಗ ಮಾಡ್ತೀರಲ್ಲ ಸರ್ ನೀವು
ಇೋಡ ಹಂಗೆ ಸ್ವಲ್ಪ ಟಮ್ ಆಯ್ತಾ ಹಂಂಗ ಮಾಡ್ಕೊಂಡ್ ಹಂಗ ಬಂದ ಅವ್ರಾಗ
ಹಾ ಸರ್
ಹ್ಮ ಹೇಗಿದ್ದ ರೀ ಮೇಡಂ
ಹಾ ಆರಾಮ ಇದವಿ ಸರ್ ಹ್ಮ ಹ್ಮ್ ಆರಾಮದಾರ ಸರ್. ಎಲ್ಲ ಆರಾಮ ದರ್ಸ್ಮ. ನಿಮ್ ಮಕ್ಳ ಅರಾಮ ಅದಾರ್ ಸರ್ ಚಿಕ್ಕ ಮಕ್ಳ ಏನಲ್ಲ ಸರ್ ನಿಮ್ದು.
ಹ ಮ್ಯಾಮ್ ಚಿಕ್ಕಮಕ್ಕಳು ಇದಾರೆ ಮೇಡಮ್ ಅನ್ನ ಆರಾಮ್ ಅದಾರ ಮೇಡಮ್ ಹ್ಮ್
ಮತ್ತೆ ಅಲ್ಲಿ ಊರಲ್ಲಿ
ಮತೇನ್ ಮೇಡಮ್ ಮೊನ್ನೆ ಯಾರ ಮದ್ಯಯಪಾನ ಮಾಡಿ ಸಾವನ್ನ ಅಪ್ಪಿದ್ ಯಾರ ಅಂತ ಅಂದ್ರಲ್ಲ ಮೇಡಮ್
ಹಾ ಸರ್
ಹ್ಮ್ ಹಂಗಿದ್ದಾರೆ ಮೇಡಂ ಅವನ ಅವ್ರ ಕುಟುಂಬ ಅವರು ಎಲ್ಲ
ಹಾ ಹಂಗೆ ಸರ್ ಇನ್ ಏನ್ ಹೇಳಕ್ ಆಗ್ತ ಸರ್ ಅವರು ಅಲ್ಲ ಮನೆ ಇದೇ ಹೋದ್ಮೇಲೆ
ಹ್ಮ
ಫುಲ್ ಡ್ರಿಂಕ್ ಮಾಡಿ ಅದೆಲ್ಲ ಲಿವರ್ ಳ್ ಮಾಡ್ಕೊಂಡ್ ಹೋಗ್ಬಿಡ್ತಾರ ಸರ್ ಆಮೇಲೆ ಇದ್ದಾರ್ದು ಕಷ್ಟ ಅಲ್ಲ ಸರ್
ಹೌದೌದು ಅವರು ಕುಡಿತದಿಂದ ಮನೆಯಲ್ಲಿ ಇರ್ತಕ್ಕಂತ ಅವರು ಅನಾಥರ ಆಗ್ತಾರೆ
ಮಕ್ಕಳ ಅನಾಥರ ಆಗ್ಬಿಡ್ತಾರ ಸರ್ ಇದ ನಡ ನೀರಲ್ಲಿ ಕೈ ಬಿಟ್ಟ ಹೋಗ್ಬಿಡ್ತಾರ ಹ ಏನ್ ಮಾಡಕ್ ಆಗಲ್ಲ ಸರ್ ಇನ್ನು ಕಷ್ಟ ಬಿಡಬಕ್ಷ್ಟೆ ಅದೇ ಮತ್ತೆ ಅಲ್ಲ ಅವ್ರು ತಿಳ್ಕೊಬಕ್ ಸರ್ ಅವ್ರ ಹೆಲ್ತ್ ಬಗ್ಗೆ ಅವ್ರು ತಿಳ್ಕೋಬೇಕು ಹೌದಲ್ಲ ಹೆಂಡತಿ ಮಕ್ಕಳ ಮಕ್ಕಳಿದ್ದಾರೆ ಹಿಂಗ ಮಾಡಿದ್ರಿ ಹೆಂಗಂತ ಅವ್ರರು ಅವ್ರ ಭಾಗ್ಯದ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಏನ್ ಹೇಳ್ಬಕು ಸರ್ ಪಾಪ. ಅವರು ಏನು ಮಾಡ್ತ ಸರ್ ಡ್ರಿಂಕ್ ಮಾಡರು ಎಲ್ಲಾರು ಮಾಡ ಈಗಿನ ಕಾಲದಾಗ ಏನಂದ್ರೆ ಅದು ಲಿಮಿಟ್ ಇರ್ತತ್ತ ಅಲ್ ಸರ್ ಹಗ್ಲಗ ಆಗ್ಲತ್ತ ಮಧಹ್ನ ಮಧ್ಯಾಹ್ನ ಅಂದ ಬೆಳಗ್ ಬೆಳಗ್ಗೆ ಹೊದ್ರ ಪಾಪ ಅವ್ರ ಹೆಂಗ ಉಳಿತಾರ ಸರಿನ. ಹಾ ಏನ್ ಹ ಎಕ್ಸಾಮ್ ಏನ ಟೈರ್ಡ್ಗೆ ಆಗ್ಯಾಳ ಅಂತೇಳಿ ರಾತ್ರಿ ಏನೋ ನೈಟ್ ಸ್ವಲ್ಪ ಅಕ್ಕಂಬರ್ತಾರ ಯಾರು ಇವಾಗ ಯಾರು ಕುಡ್ದಂಗೇನ ಇಲ್ಲ ಶರೀರಲ್ಲಿ ಈಗಿನ ಕಾಲ್ದಾಗ ಅದು ಒಂತರ ಡ್ಯೂ ಟಿಲ್ಲೆ ಅದು ಒಂದು ಇದೇ ಇದಾದಂಗ ಆಗ್ಬಿಡ್ತದೆ ಸರ್ ಅದೊಂದು. ಆಟ್ ಆದಂಗ ಆಗ್ಬಿಟ್ಟತ್ತ ಏನಂದ್ರೆ ಲಿಮಿಟ್ ಅಲ್ಲಿ ಇರ್ಬೇಕಲ್ ಸರ್ ಅವರುನು ಹ್ಮ್ ಅವ್ರ ಆ ಹೆಲ್ತ್ ನೋಡ್ಕಂಡು ಎಷ್ಟು ಮಾಡ್ಕಂಡ್ ಡ್ರಿಂಕ್ ಎಷ್ಟ ಎ ಮಾಡಬೇಕ್ ಲಿಮೆಟ್ ಎಷ್ಟ ಕೊಟ್ಟಿತಾರೆ ಅಷ್ಟೇ ಹೌದು ಆಯ್ತದ್ ಅದು ಹ್ಯಾಬಿಟ್ ಆಯ್ತ ಅಂತೇಳಿ ಒಂದ್ ಮೂರಪ್ಪತ್ ಅದ್ರಲ್ಲೆ ಇದ್ರೆ ನ
ಹ್ಮ
ಇನ್ನೇನ್ ಆಗತ್ ಸರ್ ಇನ್ನ ಲಿ
ಹೌದೌದು ಅವ್ರ ಆಲೋಚನೆ ಮಾಡ್ಬೇಕಲ್ಲ ಮೇಡಮ್ ಈಗ ಅವರೇ ಅವರು ಸುಮ್ನೆ ಅದನ್ನೇ ಕಲ್ತ್ಕೊಂಡ ಹೋದ್ರೆ ಅವ್ರ ಜೊತೆಗ ಇರುವಂತ ಮನೆ ಮಕ್ಕಳು ಸಂಸಾರ
ಹ ಏನ್ ಸರ್ ಇದ್ದಕ್ಕಿದ್ದಂಗ ಹೆಂಗ ನ ಹೋಗ್ಬಿಟ್ರಿಗ ನ ಅವ್ರ ಕಷ್ಟ ಹೇಳ್ ಹೇಳ್ಕೊಳಕ್ಕ ಆಗಲ್ಲ ಸರ್. ಅದು ಅನ್ಬರ್ಸದವರ್ಗೆ ಗೊತ್ತಾಗತ್ ಸರ್ ಅದು ಹ್ಮ್
ಅದೊಂದು ಅವ್ರಿಗೆ ಅದು ಒಂದು ಅವ್ರರು ಕಲ್ತದಲ್ಲದೆ ಮತ್ತೆ ಬೇರೆಯವ್ರಗೂ ಕಲ್ಸ.
ಹಾ ಬೇರಾರ್ಗು ಕಲಸ್ತಾರ ಸರ್ ಅದೇ ಬಂದಿರೋದು ಇನ್ನೊಬ್ರು ಚೆನ್ನಾಗಿದ್ದಾರ್ನುೂ ಹಾಳ್ ಮಾಡ್ಬಿಡ್ತಾರ ಹ್ಮ್ ಹಾಳ್ ಮಾಡೋದು ಆ ಜಗಳ ಮಾಡೋದೇನು ಅವರು ಅದೇ ಮತ್ತೆ.
ಅವರೆಲ್ಲಾ ಈ ಒಂದ ಗುಂಪು ಇರುತ್ತೇನ್ರಿ ಮೇಡಮ್ ಅದೆಲ್ಲದು.
ಹ ಸರ್ ಎಲ್ಲಾ ಫ್ರೆಂಡ್ಸ್ ಎಲ್ಲಾರ ಅಂತಾರೆ ಆಗಿರ್ತಾರ ಕೆಲವರು ಕುಳ್ಳಾರ್ದ ನನ್ನ ಕೂಡ ಆದ ಹಂಗ ಮಾಡ್ಬಿಡ್ತಾರೆ ಸರ್ ಅವ್ರು ಕುಡಿದ. ಕುಡಿಯಂಗ ಮಾಡ್ಬಿಡ್ತಾರ ಕಲ್ಸ ಬಿಡ್ತಾರ ಅದು ಹೇಳ್ದ ಬಿಡ್ತತ್ ಒಂತರ ಹಾ
ಹೋಗಂದು ಬರಪ್ಪ ಅಂತೇಳಿ ಕರ್ಕೊಂಡ್ ಹೋಗಿ
ಕರ್ಕೊಂಡ್ ಹೋಗ್ಬಿಡ್ತಾರ ಸರ್ ಹತ್ತೇ ರಾತ್ರ ಹತ್ತೇನಾ ಹನೊಂದ ಗಂಟೆ ನ. ಯಾವ್ ಫೋನ್ ಮಾಡಿದ್ರರು ಇಲ್ಲ ಏನ ಇಲ್ಲ ಸರ್ ಅವ್ರಿಗೆ
ಹ್ಮ
ಹ್ಮ್ ಅದೇ ಅದ ಇದ್ದ್ ಬಿಟ್ಟತ್ಂದ್ರೆ ಏನ್ ಈ ಕಡೆ ಯೋಚನೆ ಬರಲ್ಲ ಹೆಂತಿ ಮಕ್ಕಳದ
ಹೌದೌದು ಅವ್ರಗೊಂದ್ ಅದೊಂದು ಎಂಜಾಯ್ಮೆಂಟ್ ಇದ್ದಂಗ
ಹಾ ಸರ್ ಹ ಅದು ಏನ ಅದಿನ ತರ ಅದೇ ಅಲ್ಲ ಸರ್ ಅವ್ರ ದುಡ್ದಿದ್ದು ದುಡ್ಡು ಹಾಳು ಹೆಲ್ತ್ ಹಾಳು ನಾವ್ ಮನೇಲಿ ಎಂಟ ಪ್ರತಿ ಮಕ್ಕಳ ಅತ್ತ ಏನು ಹುಡುಗರ್ದೇನು ದೆದೇನು ಬಾಡಿಗೆ ಏನು ಸಿ ತ್ಯಗ ಸರ್ ಎಷ್ಟು ಕಷ್ಟ ಪಾಪ ಹಾ ಬಾಡಿ ಅದೇ ಸರ್ ಬಾಡಿ ಕಟ್ಟದ ಇಲ್ಲ ಈಗ ಮ ಮಕ್ಕಳ ಮದ್ಮಾಡಿರ್ತಾರ್ ಸರ್ ಅವ್ರರು ಸಾಲುಗಳು ಇರ್ತಾವ ಮತ್ ಸಾಲುಗಳು ತೀರ್ಸ್ಕಣೋದ ಏನು ಹ ಮಕ್ಕಳ ಓದೋದ ಇನ್ನು ಬಾಡಿಗೆ ಆದನ್ನ ನೋಡ್ಕೊಂತರ ಅದು ಹೆಣ್ಮಕ್ಳ ದುಡ್ಡು ಗಣ್ಮ ಮಕ್ಳ ದುಡ್ಡಷ್ಟು ಹೆಣ್ಮಕ್ಳ
ಹೌದ್ ಮೇಡಮ್ ಹೌದ್ ಮೇಡಮ್ ಆದ್ಮೇಲೆ ಕೆಲವೊಬ್ರು ಅವರು ಬೆಳಿಗ್ಗೆಯಿಂದ ಸಾಯಂಕಾಲದ ತನ ಅ ಏನ್ ದುಡಿತಾರ ಅತಗೊಂಡ ಮತ್ತತ್ ಅಲ್ಲೇ
ಅಲ್ಲೇ ಇಟ್ ಬಿಟ್ರೆ ಬರೇ ಹೆಣ್ಮಕ್ಳುಂದ ಅಂದ್ರೆ ಹೆಂಗ ಆಗತ್ ಸರ್ ಇನ್ನು ಹಂಗಾಗಿ ಸಾಲುಗಳು ಮಾಡ್ಕೊಂಡ್ ಬಿಡ್ತಾರ್ ಸರ್
ಹಾ ಮನಯಾಗ ಅವ್ರು ತರೋದೇ
ಇ ನೋಡಿ ಮಕ್ಕಳ್ದು ಓದದ ಅದು ನೋಡಿ ನಾವು ಸುಮ್ನೆ ಕುಂದರಕು ಆಗಲ್ಲಲ್ ಸರ್ ಪಾಪ ಅವ್ರಿಗೆ ಹ್ಮ್ ಸಾಲುಗಳು ಮಾಡ್ಕಣದು ಬರೀ ಬಡ್ಡಿ ಕಟ್ಟಿ ಕಟ್ಟಿ ಇವ್ರು ಕುಡಿಯದ ಚಟದಿಂದ ಎಷ್ಟು ಆಳ್ಸಾರ ಎಲ್ಲಾರ ಜೀವನ
ಹೌದೌದು ಮೇಡ್ ಹಾ
ಇಲ್ಲ ಅಂತವಲ್ಸ ಮ್ಯಾ ಪ್ಪನ್ ಅಂತ ಅದೇನೆ ಹೇಳ್ತಾರಲ್ಸ
ಮದ್ಯಪಾನ ವ್ಯಸನದಿಂದ ಇದೆ ಅಂತನಂತ ಹೌದು ಮೇಡಮ್ ಆದ ಅರು ಅವ್ರಿಗೆ ಹೇಳದ ಕೇಳದ ಅಂತ ಏನುಡ ಒಬ್ರಗೊಬ್ರು ಜೊತೆ ಕಲಿತಾರೆ ಹೋಗ್ತಾರೆ
ಅದ ಏನು ಸರ್ ಅದು ಒಂಥರ ಸಮಸ್ಯೆ ಆದ್ರೂ ಟೆನ್ಷನ್ಗೂ ಕುಡಿಯೋದೆ ಖುಷಿಗೂ ಕುಡಿಯೋದ ಅದು ಕುಡುದ್ರೆ ಏನ್ ಕಡಿ ಆಗ್ಬಡ್ತತೆನ್ಸರ್ ಟೆನ್ಷನ್ ಕಡಿಮೆ ಆಗ್ಬಿತತ್ತ ಈ ಕಡೆ ಮನ್ಯಾಗ ಹೆಣ್ಮಕ್ಳಗ್ ಇರ್ತತ್ತಲ್ಸರ್ ಟೆನ್ಷನ್ ಅನ್ನೋದು
ಹೌ ಅದೊಂದ ಅವ್ರಿಗೆ ಅದೊಂದ ತರ ಎಂಜಾಯ್
ಎಂಜಾಯ್ ಇದ್ದಂಗ ಸ ಅದ ಒಂತರ ಚೇತ ಅದು ಕುಡಿಲಿಲ್ಲ ಅಂದ್ರೆ ಅವ್ರಿಗೆ ಊ ತಗೋಗಲ್ಲ ನಿದ್ದೆ ಬರಲ್ಲ ಕೈಗಳು ನಡಗ್ ಬಂದ್ಬಿಡ್ತಾವ ಸರ್ ಅವು ಹೌದು ಅಡಿ ಟ್ ಆಗ್ಬಿಟ್ಟಿರ್ತಾರ ಸರ್ ಫುಲ್ ಅಡಿಟ್ ಆಗ್ಬಿಟ್ಟಿರ್ತಾರ ಏನ್ ಹೇಳಕ್ಕ ಆಗಲ್ಲ ಸರ್ ಅವ್ರಿಗೆ ಕೇಳಲ್ಲ ಹೇಳಿದ್ರುನು ಕೇಳೋ ಸ್ಥಿತಿಯಲ್ಲಿ ಇದ ಇಲ್ಲ ಸರ್ ಅವ್ರು ಹ ಅಷ್ಟ ಅ ಇದು ಅಡಿಟ್ ಆಗ್ಬಿಟ್ಟಿರ್ತಾರ ಅದಕ್ಕ
ಹೌದು ಮೇಡಮ್
ಇಲ್ಲ ಅಂದ್ರೆ ಹೆಂತಿ ಮಕ್ಕಳ ಆಗ್ಲಿ ಬಿಟ್ಟಿರ್ತಾರಗ್ಲಿ ಅದು ಬಿಟ್ಟಿರಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿರ್ತಾರೆ
ಹೌದ ಹೌದ್ ಅದು ಅವರು ತಿಳ್ಕೊಬೇಕು ಕಣೋ ಆತರ ಮಾಡಿದ್ರೆ ಹೆಂಗ ನಾವು ಏನೋ ಈತರ ಮುಂದೆ ಸಮಾಜ ಇದರಲ್ಲಿ ಬೆಳೆಯತಕ್ಕಂತಹ ಒಬ್ ಮನುಷ್ಯರು
ಹಾ ಸರಿ ಹ್ಮ್ ದೊಡ್ಡವರಾಗಿ ಇನ್ನೊಬ್ಬರತ್ರ ಸಣ್ಣವರ ಹತ್ರ ಹೇಳ್ಸ್ಕೊಬಾರ್ದು ಅಂತ ಯೋಚನೆ ಮಾಡಲ್ಲ ಸರ್ ಅವರು ಹ್ಮ್ ಕೆಲವರೆಲ್ಲಾ ಮೊದ್ಲು ಎಷ್ಟ್ ಚೆನ್ನಾಗಿದ್ದು ಆಮೇಲೆ ಆ ಕುಡಿತದಿಂದ ಎಲ್ಲ ಹಾಳ ಆಗ್ಬಿಟ್ಟಿರ್ತಾರ್ ಸರ್ ಹಂಗ ಆಗ್ಬಿಟ್ಟು. ಟ್ಟಿರ್ತಾರೆ ಕೆಲವೊಬ್ರು ಹ್ಮ್ ಎಷ್ಟ್ ಹೆಸರು ತನ್ಕೊಂಡಿರ್ತಾರ ಇದ ಒಂದ್ ಚಟದಿಂದ ಹೆಸರ ಎಲ್ಲ ಕೆಡಸ್ಕೊಂಡ್ ಬಿಡ್ತ ಸರ್ ಹಂಗ ಅಬಿಡ್ತದ
ಹೌದ ಮ್
ಹ್ಮ್ ಕೆಲವರ್ ಜೀವನ ಹಂಗ ಆಗ್ಬಿಟದ ಸರ್ ಅದ್ ಹ ಮಾಡಲ್ಲ ಸರ್ ಅದವ್ರು
ಯಾಕಂದ್ರೆ ಈಗ ಅವರು ಮಾಡಿದ್ದಲ್ಲ ಅಂತೇಳಿ ಹೌದು ಈಗ ಅವರಿಂದ ಮತ್ತೆ ಅವ್ರ ಕುಟುಂಬಾನೋ ಏ ನೋಡಪ್ಪ ಅವ್ರರು ಹಿಂಗ ಮಾಡ್ದಾರ ಅಂತೇಳಿ ಜನ ಒಬ್ಬರಿ ಒಬ್ರು ಆಡ್ ಕೇಳ್ತಾರಲ್ಲ ಮೇಡಮ್ ಅದನ್ನು ಹೆಸರು ಕೆಟ್ಟದ್ದೇ ಆಗದು ಕೆಟ್ಟ ಹೆಸ್ರೇ ಬರುತ್ತೆ.
ಒಂದ ಸರಿ ಕೆಟ್ಟ ಕೆಟ್ಟ ತಂದ್ರೆ ಹೆಸರು ಕೆಟ್ಟ ತಂದ್ರೆ ಅಷ್ಟೇ ಸರನು ಹ್ಮ್ ಅವರು ಮಾಡದಕ ಹೆಂಡ್ತಿ ಮಕ್ಕಳಿಗೂ ಬೆಲೆ ಕೊಡಲ್ಲ ಸರ್ ಇನ್ನ ಅ ಕುಡಿತಾ ಕಂತಾರಂದ್ರ ಹ್ಮ್
ಹಾ ಸುಮ್ನೆ ಆತರ ಮಾಡ ಈತರ ಮಾಡ ಅಂತ ಅಂದ್ರೆ ಅವ್ರದ್ದ ಎಡವಟ್ಟ ಆಗತ್ತಲ್ಲ ಮೇಡಂ
ಏನು ಸ್ವಲ್ಪ ಆಯ್ತು ಅಂದ್ರೆ ಚಟ್ ಆಯ್ತ ಅಂದ್ರೆ ರಾತ್ರಿ ಯಾವಾಗೋ ಟೈರ್ಡ್ ಆಗಿರುತ್ತ ಅ ಆದ್ರ ಸಲವ ಸ್ವಲ್ಪ ಪಕ್ಕ ಬಕ್ ಮಲಿಕ ಬೇಕು ಪೂರ್ತಿ ಅದ್ರೊಳಗೆ ಬಿದ್ಬಿಟ್ರಿ ಇನ್ನು ಹೆಲ್ತ್
ಹ
ಬಾಳ ಹಾಳಾಗಬಿಡ್ತದ ಸರ್ ಹೇಲ್ತದು ಹ್ಮ್
ಅದು ತಿಳ್ಕೊಂಡ್ ಅವ್ರ ಜೀವನ ಮಾಡಿದ್ರೆ ಚೆನ್ನಾಗಿರುತ್ತೆ.
ಹಾಂ ಸರ್
ಅದು ತಿಳ್ಕೊಂಡ್ ಅವ್ರ ಜೀವನ ಮಾಡಿದ್ರೆ ಅವ್ರ ಜೀವನ ಮುಂದೆ ಚೆನ್ನಾಗಿ ಇರ್ತದೆಂದ್ರ ಮಕ್ಕಳು ಈಗ ಮನೇಲಿ ಇರ್ತಕ್ಕಂತ ಮ ಮಕ್ಕಳು ಭವಿಷ್ಯತ್ನು ಚೆನ್ನಾಗಿರುತ್ತೆ ಈಗ ಮಕ್ಳು ಮನೆಗ್ ಬಂದ್ರೆ ಮಕ್ಕಳು ಆಲೋಚನೆ ಮಾಡಕ್ ನಾವು ಅಪ್ಪರು ಈ ತರ ಮಾಡ್ತಿದ್ದಾರೆ ಈ ತರ ಮಾಡಿ ಮನೆಗ್ ಬಂದಿದ್ದಾರೆ ಅಂತ ಆಮೇಲೆ ನಾಳೆ ನಮ್ದು ಮುಂದಿನ ಜೀವನ ಏನ್ ಅಂತ ಅವರು ಅರ್ಥ ಮಾಡ್ಕಬಕ್
ಅದೇ ಸರ್ ಹ ಹಂಗ ಹ್ಮ್ ಈಗ ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗ್ಬಿಟ್ರಿ ಅವ್ರು ಅವ್ರ ಪಾಡ್ ಏನ್ ಗತಿ ಸರ್ ಹೆಂಡತಿ ಮಕ್ಕಳ ಗತಿ
ಹೌದೌಹೌದ್ ಮೇಡಮ್ ಅವ್ರಿಗೆ ಅದೊಂದ ಅಭ್ಯಾಸ ಅಷ್ಟೇ ಮೇಡಮ್
ಅವರು ಎಲ್ಲ ಸುಮ್ನೆ ಕುಡ್ದು ಕುಡ್ದು ಅವ್ರು ಹಾಳು ಮಾಡ್ಕೊಂಡ್ ಅವ್ರು ಹೋಗ್ಬಿಡ್ತಾರ.
ಹೌದೌಹೌದು
ಅಲ್ಲ ಹಂಗಿದ್ರುನು ಕೆಲವರು ನೋಡಿ ಕಲಿಯಲ್ಲ ಸರ್ ಅವರು ಹೌದಲ್ಲಾ ಹಿಂಗ ಇವ್ ಹೋಗ್ಯಾರ ಮೊನ್ನೇ ಹಂಗ ಹೋಗ್ಯಾರಲ್ಲ ನಾವು ಸ್ವಲ್ಪ್ ಲಿಮಿಟ್ ಅಲ್ಲಿ ಇರ್ಬೇಕ ಅನ್ನದಿಲ ಇವಾಗಿನ ಮನುಷರಿಗೆ
ಹ
ಹದ ಅಷ್ಟೇ ಅದು
ಹೌದೌದು ಮೇಡಮ್.
ಹ್ಮ್.
ಅದು ಅವ್ರು ತಿಳ್ಕೊಬೇಕು ನಾವ್ ಹೇಳ್ತಕ್ಕಂತಕ್ಕ ಅಲ್ಲದು.
ಅಲ್ಲ ಅವ್ರು ತಿಳ್ಕೊಬಕ್ ಸರ್ ಅದು ಅವೌದೆಲ್ಲ ಆಗ್ಲೆ ಮೊನ್ನೆ ಒಬ್ಬ್ ನೋಡಿವಿ ಹಿಂಗ್ ತೀರ್ಕೊಂಡರ್ಲ್ಲ ನಾವು ಹುಷಾರಾಗಿರ್ಬೇಕು ಕಡಿಮೆ ಮಾಡ್ಕೇಬೇಕು ಅನ್ನೋದಿಲ್ಲ.
ಅಲ್ಲಲ್ಲಿ ಅಲ್ಲೆಲ್ಲಿ ಕೆಲವೊಂದು ಊರುಗಳಲ್ಲಿ ಕೂಡ ಆ ಕಾಲ್ದಿಂದ ಈಗ ಎಷ್ಟು ಜನ ಗಲಾಟೆ ಮಾಡಿ ಬಂದ್ ಮಾಡಿದ್ರು ಕಾಲ್ಧನ್ದಿಂದ ಮಾಡ್ತಾರೆ.
ಹೌದ್ ಮಾಡ್ತಾರ ಸರ್ ಅವು ಕಲ್ತೀವಿ ಅವು ಏನು ಕೆಲವರು ಅದು ಕುಡ್ದೆ ತೀರ್ಕೊಂಡರ್. ಸರ್ ಅದು ಯಾವ್ದ್ರೂ ಈ ಜನಕ ಬುದ್ಧಿ ಬರಲ್ಲ ಸರ್ ಹ್ಮ್.
ಅದ್ರಿಂದಾನ ಇದಾಗಕ್ತಾರೆ ಮತ್ತೆ ಅವ್ರು.
ಹ್ಮ್ ಅರ್ಥ ಮಾಡ್ಕಣಲ್ಲ ಸರ್ ಅದು.
ಹಳ್ಳಿಗಳಲ್ಲ್ ಆದ್ರೆ ಜನ ಸ್ವಲ್ಪ ಒಬ್ರಿಗೊಬ್ರು ಮಾಡಿ ತಿಳಿದು ಹೇಳಿ ಬೈದು ಬಿಡಿಸ್ತಾರೆ.
ಬಿಡಿಸ್ತಾರ ಕೆಲವರು ಕೇಳಲ್ಲ ಸರ್ ಏನ್ ಬಿಡ್ಸಿದ್ರು ಬೈತಾರ ಅಂತೇಳಿ ಹೊರಗಡೆ ಕಳ್ತನದಿಲ್ ಹೋಗಿ ಸುಮ್ನೆ ಕುಡುದ್ ಬಂದ್ ಸುಮ್ನೆ ಮಲ್ಗಾರ್ ಅದಾರ್ ಸರ್. ಅವ್ರ್ ಏನ್ ಕುಡ್ದೇ ಬಂದಿಲ್ಲೇನೋ ಅನ್ನಂಗ ಹಾ ಹಂಗಿರ್ತಾರ್ ಸರ್ ಹಂಗ.
ನಮ್ ಜೊತೆಗೆ ಕರ್ದಿದ್ರು ಹೋಗಿದ್ದೀವಿ ಅಂತ ಹೇಳಿ ಇದ್ ಮಾಡ್ ಆತರ ಮಾಡ್ಕೊಂಡ್ ಹೋಗ್ತಾರ.
ಸರ್ ಈ ಜನ ಇವಾಗ ಹೆಂಗೈತೆ ಕಾಲ ಹೆಂಗೈತಲ್ಲ ಹಂಗಂದ್ರೆ ಹೆಂಗಂತ್ ಅದೆ ಯೋಚ್ನೆ ಮಾಡ್ಬೇಕ್ ಸರ್ ಪಾಪ ಹ್ಮ್.
ಅವ್ರು ತಿಳ್ಕೊಂಡು ಅವ್ರ್ ಸಂಸಾರ ಅಂತೇಳಿ ಮುಂದೆ ನೋಡ್ಕೊಂಡು ಹೋದ್ರೇ ಅವ್ರಿಗೂ ಚೆನ್ನಾಗಿರುತ್ತೆ.
ಚೆನ್ನಾಗಿರ್ತದ್ ಸರ್ ಅವ್ರು ಆ ಆ ಫ್ಯಾಮಿಲಿ ಬಗ್ಗೆನು ಸ್ವಲ್ಪ ಯೋಚ್ನೆ ಮಾಡ್ಬೇಕಲ್ ಸರ್ ಅವರಾದ್ರೂನು ಸುಮ್ನೇ ಆದ್ ಚಟಕ್ ಬಿದ್ದು ಎಲ್ಲಾ ಜೀವನ ಜೀವನೂ ಹಾಳು ದುಡ್ಡು ಹಾಳು ಎಲ್ಲ್ ಹಾಳ್ ಈಗ ಮನ್ ಒಂದ್ ಫ್ಯಾಮ್ಲಿನೇ ಇದ ಅನ್ಯಾಯ ಮಾಡಿ ಹೋಗ್ಬುಡ್ತು.
ಅವ್ರ್ ಜೀವನವನ್ನು ಅವ್ರ್ ಆರೋಗ್ಯವನ್ನು ಅವ್ರೆ ಹಾಳ್ ಮಾಡ್ಕೊಂತಾರೆ ಮೇಡಮ್.
ಹಾ ಸರ್.
ಅದ್ರಿಂದ ಅವ್ರ್ ಜೀವನವನ್ನು ಅವರೇ ತಮ್ಮ ಕೈಯಿಂದ ಅವರೇ
ಅವ್ರೇ ಹಾಳ್ ಮಾಡ್ಕೊಂತರ್ ಸರ್ ಅದೇ ಹ್ಮ್.
ಹಾ. ಅವ್ರ್ ಅರ್ಥ ಮಾಡ್ಕಮ್
ಅದ್ ಅರ್ಥ ಮಾಡ್ ಹಾಕಣಲ್ಲ ಸರ್ ಈಗಿನ ಜನ ಇರೋದೆೇ ಹಂಗದಾರ್ ಸರ್ ಈಗ ಏನ್ ಅವ್ರ್ ಖುಷಿ ನೋಡ್ಕೊಂತಾರ ಸರ್ ಅಷ್ಟ್
ಹೌದು ಹೌದೌದು ಮೇಡಮ್ ಆಮೇಲ್ ಅವ್ರ್ ಇಲ್ಲಾಂದ್ರುನು ಸ್ವಲ್ಪ ಗೊತ್ತಿದ್ದವರು ನಮ್ಮಂತರ್ ಅಲ್ಲಲ್ಲಿ ಅವ್ರಿಗ್ ತಿಳಿದು ಹೇಳಿದರು ಕೂಡ ಹೌದು ತಿಳಿಸಿ ಹೇಳ್ತ ಇದೀವಿ ನಾವು ಆದ್ರೂನು ಅವ್ರ್ ಅರ್ಥ ಮಾಡ್ಕೊಂಬರಲ್
ಹಾ ಅರ್ಥ ಮಾಡ್ಕೇನಲ್ಲ ಸರ್ ನಮ್ಮ ಒಳ್ಳೇದಕ್ಕ್ ಹೇಳ್ತಾರಲ್ಲ ಅಂತೇಳಿ ಹೂಂ ಹಂಗೆ ಹೋಗ್ತಾರ ಅವ್ರು ಹೇಳೋದು ನಮ್ಮೋಳ್ಳೆದಕ್ಕಲ್ಲ ಹೇಳೋದು ಅರ್ಥ ಮಾಡ್ಕೊಬೇಕನಾ ಮಾಡ್ಕೆಣಲ್ಲ ಸರ್. ಕೆಲವರು ಮಾ ಯಾರೋ ಒಬ್ರು ಅರ್ಥ ಮಾಡ್ಕೊಂತಾರ ಕೆಲವರು ಅರ್ಥ ಮಾಡ್ಕಣಲ್ಲ ಸರ್ ಅವರು. ಅಷ್ಟೇ ಸರ್ ಜೀವನ ಹ್ಮ್. ಸರಿ ಸರ್ ಹ್ಮ್ ಹಾ ಸರ್ ಹ್ಮ್. ಸರಿ ಸರ್ ಥ್ಯಾಂಕ್ ಯು ಸರ್ ಆಯ್ತ್ ಸರ್ ಓಕೆ ಸರ್ ಥ್ಯಾಂಕ್ ಯು
ಓಕೆ ಮಾಮ್.
ಹ್ಮ